ಕೇಳುಸುತ್ತೈತ ಹ್ಮ್ ಭರತ್ ಹತ್ರ ಏನ್ ತ್ತರತ್ತೈದೆ
ಏನ್ ಟ್ರಿಪ್ ಟ್ರಿಪು ಪ್ಲಾನೂ. ಏನ್ ಆಕ್ತ ಇನ್ನೇನ್ ಮಾತಡಕತ್ತದಿ ಪ್ಲಾನ್ ಹಾಕದ ಹೆಂಗೆ ಅಂತ ಆಕ್ತಿದ್ವು. ಏನ್ ಇಲ್ಲ ಹೆಂಗೆ ಟ್ರಿಪು ಎಷ್ಟ್ ದಿನ ರೂಮ್ ಎಷ್ಟು ಬೀಳ್ತದೆ. ಅಂತ ರೂಮ್ ಚೆಕ್ ಮಾಡ್ತಿದ ಎರಡು ದಿನ.
ಎರಡು ದಿನ ಸಕಲೇಶ್ ಪುರ್ ಕ್ಕೆ ಎರಡು ದಿನ ಎನ್ನಕಪ್ಪ ಸಕ್ಲೆಶ್ಪೂರಾ ಅನಿಲ್
ಸಕಲೇಶಪುರಾ ಅಲ್ಲಾ ಸಕ್ಲೆಶ್ ಪುರಾ ಅಲ್ಲಾ ಬೇರೆ ಯಾವ್ದೋ ಹೇಳ್ದಾ.
ಮಂಗಳೂರಾ.
ಉಹು ಕೊಡಗೂನೊ ಯಾವ್ದೋ ಹೇಳ್ದಾ.
ಕೂರ್ಗೋ ಕೊಡಗೂಗ ಹೊಬದ್ಲು ಕೂರ್ಗೋ ಕೂರ್ಗ ಹೋಗೊದ ಬೆಸ್ಟು. ಹ ಅಲ್ಲಲ್ಲೋ ಅಷ್ಟೊಂದ ಅಂತದ ಏನಿಲ್ಲಲಲ್ವಾ ಅಂದ್ರೆ ವಾಟರ್ಫಾಲ್ಸ್ ಮಾತ್ರ ಹೇವಿ ಸಿಕ್ತವೆ.
ನಾ ಅದೇ ಅದ್ನೇ ಹೇಳಿದ್ದು
ಹ್ಮ್
ಹ್ಮ್ ಹೋಗುವ ಅಂತ ಏನು ಒ ಅಮ್ಮಮ್ಮ ಎರಡು ಎರಡ್ುವರೆರ್ ಸರ ಐತೆ ಅಷ್ಟೇ ಅ
ಏ ಅಷ್ಟು ಬಿಳಲ್ಲ ಗಾಡಿ ಪೆಟ್ರೋಲ್ ಬೀಳು ಬಿದ್ರೆ ಬಿಳ್ಬೋದು ಅಷ್ಟು
ಹ ಅಷ್ಟ ಏನ್ ಏನು ಗೊತ್ತಾ ರೂಮ್ಗೆ ಒಂದ ಒಬ್ಬರ್ಗ ಐನೂರು ರೂಪಾಯಿಲ್ಲ
ಅಷ್ಟ್ ಬಿಡಲ್ಲ ಹ ರೂಮ್ ಅಷ್ಟ್ ಬಿಡಲ್ಲ ನೋ ಈ ಕೆಲವೊಂದ್ ಇರ್ತವೆ
ಬುಕ್ ಮಾಡ್ಕೊ ಹಯ್ತಿನನಿ ಅಂದ್ರ ಯಕಂದ್ರ ಅಲ್ಲಿ ಹೋಗಿ ಆಲ್ಟ ಎ ಸೇ ಯತೀನಿ ಅಂತಂದ್ರೆ ಕಷ್ಟ ಸರಿ ಬುಕ್ ಮಾಡ್ಕೊಯ್ತೀನಿ ಅ ಐನೂರು ರೂಪಾಯಿ ಬೇಕಕ್ಲೇಬೇಕೇಕು ಒಬ್ಬ್ರಿಗೆ
ನ ನಾವವು ಒಂದ್ ಕಡೆ ರೂಮ್ ಮಾಡಿದೀವಿ ಕೂರ್ಗ್ ಅಲ್ಲಿ ನಂಗ ಈಗ್ಲೂ ನೆನ್ಪೈತೆ ಕೂರ್ಗಲ್ಲ ಮಾಡಿದಿ ಇದು ಒದ್ ವರ್ಷ ಇದೇ ಟೈಮ್ಲ್ಲಿ ಕೂರ್ಗಲ್ ಮಾಡಿದಿದ್ದು ಒಬ್ಬ್ರರಿಗೆ ಎಷ್ಟ ಇೂರು ರೂಪಾಯನೂ ಬಿದ್ದಷ್ಟು
ಅಂದ್ರೆ ಹೇಳ್ತನ್ ಕೇಳಸ್ಕೊ ಬುಕ್ ಮಾಡಕು ಅಲ್ಲೋ ರೂಮ್ ಮಾಡಕು ತುಂಬಾ ವ್ಯತ್ಯಾಸ ಅದ
ಅಂದ್ರೆ ಬುಕ್ ಮಾಡೋದಕ್ಕೆ ದುಡ್ಡು ಜಾಸ್ತಿ ಬಿಳ್ತದ ಅಷ್ಟೇ ಅಂದ್ರೆ ಮೊದ್ೇ ಬುಕ್ ಮಾಡ್ಬೋದು ಅದು
ಹ್ಮ್ ಆಯ್ತ ಅಮ್ಮಮ್ಮ್ರ ಐನೂರು ರೂಪಾಯಿ ಒಳಗ ಕಾಣ್ಲಾ
ಹ್ಮ
ಆಯ್ತಾ ಬಿಸಿನೀರ್ ಬಿಸಿನೀರ್ ಎಲ್ಲಾ ಬೇಕು ಅಂತಂದ್ರೆ ಆಯ್ತದೆ ಐನೂರು ರೂಪಾಯಿ ಆಯ್ತದೆ ಸರಿ ಐನೂರು ರೂಪಾಯಿ ತಿಳ್ಕೊಬಿಡು ಇನ್ ಊಟ ತಿಂಡಿ ನಮ ಕರ್ಸ ನಿಮ್ ಕರ್ಸು ಅಂತ ಒಂದ್ ಸಾವಿರ
ಯೇ ಒಂದ್ ಮೂರ್ ಸಾವಿರ ಬೇಕೇ ಬೇಕು ಬಿಡೋದಂತ ನಿಜ
ಪೆಟ್ರೋಲ್ಗೆ ಬರ ಐನೂರು ರೂಪಾಯಿ ಬೀತ ಅಷ್ಟ ಒಬ್ಬ್ರಿಗೆ
ಹಾ ನಯ್ ಹಂಗಂತಲ್ಲ ಬೇರೆ ಏನ ಖರ್ಚು
ಫುಲ್ ಟ್ಯಾಂಕ್ ಮಾಡ್ಸುದ್ರೆ ಐನೂರು ರೂಪಾಯಿ ಆಯ್ತದೆ ಒಂದ ಗಾಡಿ ನೀ ಎಷ್ಟೇ ಒದ್ದಾಡ್ ಟ ಮಾಡ್ರು ಮಿನಿಮ್ ಎಷ್ಟ ಎಷ್ಟ ಲೀಟ್ರ ಏಳಳ್ ಲೀಟ್ರ ಎಂಟು ಲೀಟರ್ ಹಿಡಿತತದ ಅನ್ಕೋ
ಹಾ
ಮದ್ಲೆ ಒಂದ ಇನ್ನೂರು ರೂಪಾಯಿ ಮುೂರುೂಪಾಯಿ ಹಾಸಕ್ ಇದರ್ ಗಾಡಿ ತರ್ಬೇಕಂದ್ರೆ ಅಟ್ಲೀಸ್ ಮನೆಯಿಂದ ಈ ಚುಕ್ಕೆ ತರ್ಬೇಕ ಅ್ರ ಹಾಕ್ಸಿರ್ತಾರಾ ಐನೂರು ರೂಪಾಯಿ ಹಾಕಸ್ತ ಅಂದ್ರ ಫುಲ್ ಟ್ಯಾಂಕ್ ಆಯ್ತು
ನೋ ಡಮ್ಮ ಏನ್ಳ್ತ ಗೊತ್ತಾ ಸೇಂಜಿ ಎತ್ಕತಿನಿ ಅಂದ ಫಸ್ಟ್ ಷ್ಟೊಬ್ಬ ದರ್ಶನ್ ಕೇಳ್ದ ದರ್ಶ ಕೇಳಸಕಾ ಅದ ಅದಲ್ಲ ನಾನನ್ ಹೇಳ್ತ ಏನಾಯ್ತಂದ್ರೆ ದರ್ಶನ್ ಬಂದ ದರ್ಶನ್ ಅಂದ್ರೆ ದರ್ಶನ್ ನನ್ ಬರ್ತಿದಲ್ಲಾ
ಹ್ಮ್
ಹಕೊಂಡು ಕೇಳ್ದ ಹೇಳ್ತಾ ಇದ್ದ ಟ್ರಿಪ್ ಹೋಗೋಣ ಅಂತ ನೀವು ಇಬ್ಬರು ನ ನನ್ ಯಾರ ಬಲ್ಲಫಯ್ ನ ಜೊತೆಗೆ ಬಾ ಅ
ಹ್ಮ್
ಆಮೇಲೆ ದ ಇ ಇದು ಡುಮ್ಮ ಮಕೊಂಡು ನ ನೀನ್ ಗಾಡಿ ಹೊಓಡ್ತ ನನ್ನ್ನ್ ಗಾಡಿ ಹೊಓಡ್ಸಕ್ ನೀನ್ ಬಿರ್ಬೇಕು ಅಂತಂದ ನನ್ಗೇಏನು ಯಾರ್ಗಡೆ ನನ್ಗೆ ಟ್ರಿಪ್ ಕುಡಿಬೇಕಷ್ಟೇ ಅಂತಂದೆ ಸರಿ ಇತ್ತು ಸಿ ಎಂಜಿ ಎತ್ಕತೀನಿ ಅಂದ ಸಿ ಎನ್ ಜಿ ಎತ್ ಅಷ್ಟು ಬೀಳೊಲ್ಲ ಖರ್ಚು ಸಿ ಎನ್ ಜಿ
ನೋ ಹೇಳ್ತನ್ ಕೇಳುದ ಹಸ ಅಷ್ಟ ಬಿಡಲ್ಲ ಗೊತ್ತು ಈಗ ಎಲ್ಲಾರೂ ಪಿ ಎನ್ ಜಿ ಎತ್ಕೊಂಡಂತಾರಾ ಪೆಟ್ರೋಲ್ ಎತ್ಕತರ್ತಾನೆ ಹ್ಮ್ ಅದಿಕ್ಕೆಳಿದ್ದು ಪೆಟ್ರೋಲ್ ಗಬ್ಬ ಐನೂರ ಆದೂ ಬಿದೆ ಬಿಳುತ್ತ ಇನ್ನು ಒಂದ್ ಸಾವಿರ ಮಕ್ಕುತ್ತಾ
ಹಾ
ಸರಿ ಎಮರ್ಜೆನ್ಸಿಿಗೆ ಆಗ್ಬೋದಪ್ಪ ಒಂದ ಸಾವರನರ ಮಕ್ಬೋದು ಐನೂರುೂಪಾಯಿಾರರುಕ್ೋದು ಎಮರ್ಜನ್ಸಿಗೆ ಏಾದ್ ಬೇಕಂದ್ರ ಆಯ್ತದಷ್ಟೇ ಏನಿಲ್ಲ ಅಮ್ಮಮ್ಮಾರ್ ಎರಡ್ ಸಾವಿರ ಎರಡ್ವರ್ ಸಾವಿರ ಒಳಗೆ ಆಟ ಅಷ್ಟೆ
ನೋಡೋಣ ನನಗ್ ಯಾಕೋ ಡೌಟ್ ಅನ್ಸೈತೆ ಅಜಯ್ ಬರಲ್ಲ
ಅದೇ ಫಿಕ್ಸ್ ಬರಲ್ಲ ಗೊತ್ತಿರೋ ವಿಷಯ ಹ್ಮ್ ಪವನ್ ಬ ಬತ್ತನ ಕಲಾ ಒಂದ್ಸಲ್ ಬತ್ತಿನ ಬತ್ತನ್ ಬಡಿ ಮಗ
ಪವಾನ ನಾನು ನೀನು ದರ್ಶನ್ ಬರತಾ ಐದಾಯ್ತು
ಹ್ಮ್
ಇಾರ ಶರತ್ ಬರಲ್ಲ ಶರತ್ ಪಕ್ಕ ಬರಲ್ಲ
ಹ್ಮ್
ಇನ್ನಾರ ಅವ್ರೆ
ಹ್ಮ್ ಯಾರಲ್ಲ
ಸುದೀಪ ಬರಲ್ಲ ರಾಜು ರಾಜು
ರಾಜಜಪತನ್
ಯಾರ ಅವ್ರೀ
ರಾಜಭದ ಅಷ್ಟೇ ಆರು ಜನ ಆಯ್ತು
ಆರು ಜನನ ಸಾಕು ಇ ಇಬ್ರು
ಹ್ಮ್ ಮೂರ್ ಗಾಡಿ ಇಲ್ಲದ್ರೆ ಆರಾಮ್ಸೆ
ನೋಡಂದ ಏನ್ ಮಾಡ್ತಾರ ಇವ್ರು ಹೇಳಕ್ ಆಗಲ್ಲ
ಹ್ಮ್ ನನ್ಪಕ್ಕ ಹೋದ್ರೆ ಬೆಸ್ಟ್ ಕಾಣ್ಲ
ನಲ್ಲ ನನ್ಗೂ ಹೋಗಕ ಇಷ್ಟಾನೇನು ನಾ ಅದೇ ಹೇಳಿದ್ದು ಒಂಬನೇ ತಾರೀಕ ಆದ್ಮೇಲೆ ಹ ಒಂಬತ್ತನೇ ತಾರೀಕ ಆದ್ಮೇಲೆ ಹೋಗಣ ಅಂದ್ರೆ ಹಂಗೆ ಬರದ ನ ಸ್ವಿಗ್ಗಿ ಹಡಿಬೇಕು ನನ್ ದುಡ್ಡು ಮಾಡ್ಬೇಕು ಅಂತ ನೀನ್ ಸರಿಯ್ತು ನೀನ್ ಅವ್ ಬೇಡ ಕ ಹೇಳಳತದ ಉಲ್ಟ ಎಡ
ಹ್ಮ್
ಅದಕ್ ಅದಕ್ ಸುಮ್ಮನೆ ಅದ
ಹಾ ಮಾಡಕ್ ಆಗಲ್ಲ
ಸಮಾಚಾರಾ
ಯಳ್ಬೇಕಪ್ಪ ಅವನ್ಗೆ ಎಷ್ಟು ದುಡ್ಡು ಕೊಡದು ಅಂತ ಸಾವಿರಾನ
ಯಾರು
ಅವನ್ಗೆ
ಹಾ
ಹೆಂಗ್ಲ್ಲಾ ಸಾವಿರ ಕೊಡ್ಬೇಕಕ್ ನಮ್ಗೆ ಒಂದ್ ಏಳ್ ತಿನ್ ಕೇಳಸ್ಕೊ ಹ್ಮ್ ಹ್ಮ್
ತಿನ ಕಾಲುವ
ಹ್ಮ್
ಅವಾಗ ಹೇಳುದಿಲ್ಲ ಅಲ್ಲಿ ಈಚೆ ಹಬ್ಬ ಎರಡ್ ಹತ್ರ ಕುೂತ್ಕೊಂಡ್ ಮಾತಾಡದು ತಲೆ ಕೆಕ ನೀವು ಅದೇೋ ತಲೆ ಕೆಟ್ಕಬಡ ನಾ ನಿ ಅ ಕ್ರಿಫೈ ಮಾಡ್ತನಿ
ಹ್ಮ್
ಇವತ್ತ ಕ್ಲಾರಿಫೈ ಮಾಡ್ತಿದ್ದೆ ಎಲ್ಲರೂ ಇದ್ರಲ್ಲಾ
ಅದಕ್ಕೆ ಯಾಕೆ ಅಂತ ಅಷ್ಟೆ
ನಾನ್ಮೇಲೆ ನಿಂಗೆ ಬಾ ಇ ಅಂದ್ರ ಆ ನಾಳೆಫೋನ್ ಹಾತೀನಿ ನೀಂಗ ಅದನ್ನನ್ನು ಕ್ಲಿಯರ್ ಮಾಡ್ತನಿನ್ ತಲೆ ಕೆರ್
ಹ್ಮ್ ಸರಿ ಆಯ್ತು
ಏನ್ ಸಮಾಚಾರ
ಹ್ಮ ಆದ್ರ ಯಕ ಇವ್ರು ಕರೆಕ್ಟ್ ಆಗ ಮಾತಾಡ್ಸ್ತಿಲ್ಲ ಅಂತ ತಿನ್ನ ಗೊತ್ತಿಲ್ಲ ನಂಗಗೆ
ಯಾರ ಸುದೀಪ್ಣ ಇಲ್ಲ ನಾನ್ ನಡೇಡಗಳನ್ನು ಯಾರು ಕೇಳ್ದ ರೇ ಇಲ್ಲ ಯಾಕ ರಾಜನ ಕರೆಕ್ಟ್ ರಾಜುನಾ ಯಾಕೋ ಯಾಕೋ ಮಾತ ಕರೆಂಗ ಯಾರು ಮಾತಾಸ್ತಿಲ್ಲ ತಂದೆ ಅವ್ನ ಇಕಂಡು ಹುಡುಗಿರ್ ಜೊತೆ ನನ್ಗೂ ಗೊತ್ತಿಲ್ಲ ಆಮೇಲೆ ಹುಡುಗಿರ್ ಜೊತೆ ಮಾತಾಡ್ಕ ಫ್ರೆಂಡ್ ಹುಡುಗ ಜೊತೆ ಮಾತಾಡ್ತರ್ತಾನೆ ನಾವ ಯಾಕಪ್ಪ ಅವಿಸ್ಟಬ್ ಮಾಡೋದ ನಾನ್ ಸುಮ್ಮ ಆಗದೆ ಭರತನು ಕೇಳ್ದ ದರ್ಶನ್ ಕೇಳದೆ ದರ್ಶನ್ ಬಿಡು ದರ್ಶನ್ ಹುರ್ಕೊತಾ ಇದ್ದ ಅದ ಕಾಮನು
ಹ್ಮ್
ಬರತ ಬರತ ಮದಸ್ತಾನ ಅಷ್ಟ್ ಅವ್ನು ಬರತ್ನು ಮದಸ್ತಲ್ಲ ಈ ನಡುವಾಗ ಅವನು
ತಡಸ ಬರ ಪವನಂತೂ ಹುರ್ಕೊಂಡವನೆ ಪವನೂ ಅಷ್ಟು ಮಾತಾಡ್ಸಲ
ಹ್ಮ
ಹ್ಮ್ ಅಜೇನು ಅಷ್ಟೇ ಹ್ಮ್ ಹ್ಮ್
ಅಜಯೂ ಇಲ್ಲ
ಹ್ಮ್ ಹ್ಮ್
ನ ನಜಫೋನ ಕನೆ
ಹ್ಮ
ಅಜಯ್ನೇನೆಫೋನ್ ಹಾಡು ನನ್ಗೆ
ಹ್ಮ್
ಅವ್ನು ಫೋನ್ ಹಕೊಂಡ ನ ಅಂದ್ರೆ ಹಂಗ ಆಯ್ತಾಯತ ತೋರ್ಸ್ತಿಲ್ಲ ಹೆಸರುರ್ತಿಲ್ಲ ಪಕ್ ಆಯ್ತು ಅದ್ರ ಸೌಂಡ್ ಬಟನ್ ಅದ ಭ ಪಿಕ್ ಆಯ್ತಾವ
ಹ್ಮ್
ಅ ಅವನು ಮಾತಾಡ್ದ ಅಲ ಪವನ್ಂದ ನಾನು ನ ನಮ್ಮ ನಮ್ಮತ್ ನಮ್ಮ ಅಕ್ಕ ಅವ್ರ ಗಂಡ ವಯಸ್ ಹಂಗೈತೆ ಒಂ ತರ ಒಂಥರ ರಗ್ಗಡ್ಡಿದ್ದಂಗೆ ಹೇಳಏಣ ಅಂತಂದೆ ಯ್ ಯಾಕ ನಾ ಅಂತ ಇದ ನಾನ್ ರಜ ಮಾತಾಡ್ತಿರೋದು ಒಂದಂದ ಹಂಗತಿತ್ತು ಅಂತಂದೆ ಅದ ಗು ಪ್ರವೇಶ ಐತೆ ಅದೇ ಬ ಬರ್ಬೇಕು ಅಂದ ಸರಿ ಬ ತಿನ್ ಬಿಡು ತರ ಕರ್ ಕಡಂತಂದೆ
ಹ್ಮ್
ಮತ್ತೆ ಎಲ್ಲ ಗುರುಪ್ರೇಶಿಕ
ಹ್ಮ್ ವಾಗಾ
ಅದೇ ಗೃಪ ಶುಭ ಅಂದ ಸರಿ ಆಯ್ತು ಹನ್ನೊಂದು
ಹನ್ನೊಂದು ಒಂಬತ್ತ ಕೆಲವ ಬೈಲಜಿ
ಹ ಭ ಹತ್ತು ಕಲ ಲೈಟ್ ಮ ಆ ಬಾ ಅಂದ ಸರಿ ಏತ್ ಮಗ ಬತ್ತಿನ ಅಂದ ಆಮೇಲೆ ಇೊಂಡ ಅದ ಟಕ್ಕಲ್ ಇ ಕಳ್ಸ ಕಳ ಸರಿ ಆಯ್ತು ಕಟ್ ಮಾಡುದು
ಹ್ಮ್ ಸರಿ ಮಾತ್ತೆ ನನ್ ಯಾವ ಬಟನು ಇಲ್ಲ ಫೋನಮಡ ತ್ತಾನೆ
ಎಷ್ಟದ್ ಎಂಟ ಗಂಟೆಯಲ್ಲಿ ಅದು ಫ್ರೆಂಡ್ ಹತ್ರ ಫ್ರೆಂಡ್ ಹತ್ರನಾ ಇಲ್ಲ ಹಾ ಮನೆಯ್ ಹತ್ರ ಮಾತಾಡ್ತಾ ಇದಿದ್ದೆ ಹಂಗಗೆ ಒ ಒಬ್ಬ ಜೂನಿಯರ್ ಹೊಸ ಒಬ್ಬವ ಸ್ವ ಬಂದಿದ್ದ ನಂಗ ಹುಷಾರಿಲ್ಲ ಅಂತಂದ ಅವನ ಜೊತೆಗೆ ಆ
ಜನದಾ
ಜುನಿಯರ್
ಜೂನಿಯರಾ ಹ್ಮ್
ಹನ್ ಸರಿ ಆಯ್ತುಂತಸ ಮೆಡಿಕಲ್ ತಗೊಂಡ ಹೆಂಗ್ ಬಂದಿದ ಅದನ
ನೀ ಇದ ಅಪ್ಪ ಜೂನಿಯರ್ ಅಂತಾನಲ್ಲ ಅಂತೀನಿ
ಅವನ್ ಜುಲ್ಲೆದು ಬರತ್ತ ಕರೆಕ್ಟ್ ಇವು ಬರತ್ತ ಕಿಟಕಿ ಹತ್ರ ಕೂತಿದ್ದ ನವು ತಳೆ ಪಗ್ಸ್ಕೊ ಬರೀತವ ನಾವವು ತಲೆ ಬಗಸ್ಕೊಂಡ್ ಪೂರ್ತಿ ಬರತವೆ ನನ್ಗೆ ನಾನು ಬೀಡ ಮಾಡೋಣ ಅಂತ ಇವ
ಸ್ಟೋರಿ ಸ್ಟೋರಿ ಆಾಕದಲ್ಲಪ್ಪಾ
ಯಾರ ಜೀವಂದು
ಹ್ಮ್
ಯ್ದ ದಸೆಂದು ಅದ್ ಬಿಟ್ಟಾಕುವ ಈ ಒಂದು ಐಫೋನ್ ಎತ್ಕೊಂಡೆ
ಹ್ಮ್
ಅಲ್ಲಿ ಜಝಮ್ಕರ್ ಹಂಗ್ ಬರ್ಬೇಕಣಾ ನಾವು ಭರತನ ಕಾಣಿಸ್ತಿಲ್ಲ ಅಲ್ಲಿ ವಿಂಡೋ ಕಾಣಿಸ್ತದೆ ಭರತ ಕಾಣಿಸ್ತಿಲ್ಲ
ಸೆಕೆಂಡ್ಸ್ಕ್ ತಕಂದ್ರ ಎಲ್ಲ ಅಷ್ಟೇ ಅದೇ ಕರ್ಮ ಬಿಟ್ಟಕ
ಅದ ನಿಚಪ್ಪಾ ಅದ ನಿಚೆ
ನಾನ್ ಅವತ್ತ ಚಕ್ ಮಾಡ್ದಿ ಸ್ಟ್
ಹ ನಾನ್ ಅವ್ ಚೆಕ್ ಮಾಡಿ ಡೈಲಿಟ ಆಗ ಹೇಳ್ದ ಮಗ ಎನ್ಸೋಗೈತೆ ನನ್ ಸಾಕ್ಸ್ರೆ ಫೋನು
ಹ್ಮ್
ಅಂದ್ರೆ ಅದು ಫೋನ ಅಲ್ಲಾ ಅಷ್ಟೇ ಸುಮ್ನೆ ಅಷ್ಟ್ ಲೋ ಐವತ್ತೈದು ಕೊಟ್ಟದಂತೆ ನ್ ಸಾಕ್ತಾರ ಇದ್ರ ಹಿಂಗಡ
ಎಲ್ಲ ಫೋನ್ ನೋಡ್ಬಿಟ್ರ ತಕ್ಕದಕ್ತಾನೆ ಕ್ಯಾಮ್ರ ಹೋಗೈತೆ ಏನ ಆತ ಅಂತ
ಕೇಳ್ದೆ ಮಗ ಏನ್ ನೋಡ್ಕೊಂಡ ತಗೊಂಡ ಇಲ್ಲಿ ಹಂಗೆ ತಗೊಂಡ ಅಂತ್ದೆ ಮಗ ನೋಡ್ ಅಲ್ಲೋ ನೋಡ್ಕೊಂಡೆ ತಗೊಂಡ್ ತಗೊಂಡಿದ್ದು ಅಂತಂದೆ ಮತ್ತೆ ಕ್ಯಾಮರಾ ಹಿಂಗ ಐ ಅಂದ್ರೆ ಇಲ್ಲ ಅದು ಕ್ಲೀನ್ ಮಾಡ ಹಾಕ್ಸ್ಬೇಕು ಅಂತಂದ್ರ ಹ್ಮ ಸರಿ ಆಯ್ ಬಿಡಪ್ಪಾ ಅಂತ ಅದೇ ಲನ್ಸು
ಲೆನ್ಸ್ ಈಫೋನ್ ತಕಳದೆ ಕ್ಯಾಮ್ರಾಗ ಅದು ಪ್ರೋಮೆಕ್ಸ್ ತಕ್ಕೊಳ್ಳೋದೆ ಕ್ಯಾಮ್ರಾಗೋಸ್ಕರ
ನಾನ್ ನಾನು ಅದ ಅನ್ಕೊಂಡೆ ಇನ್ನು ಹೇಳಕ್ಕ ಹ ಸೆಲ್ಫಿನೂ ಅಷ್ಟ ಕಷ್ಟೇ ಲೋಪ ಬರತ್ತಂದು ತರ್ಟಿ ನಾವು
ಹ್ಮ್
ಅದೇ ಚೆನ್ನಾಗೈತೆ ಅದಕ್ಕಿನ್ನ ಸ್ಯಾಮ್ಸಂಗ ಚೆನ್ನಾಗೈತೆ
ಅವ್ನ ಐಫೋನ್ ಕ್ಯಾಮರಾೋಸ್ಕೊಂಡ್ರ ನ ಕ್ಯಾಮ್ರಾಗೋಸ್ಕ್ರೆ ನಂದೇ ಒಂದ ಸ್ವಪ ತುಪ ಚೆನ್ನಾಗ್ ಬರ್ತದು ಇವಾಗ ಅಟ್ ಪ್ರೆಸೆಂಟ್
ಹ ಸುಮ್ಮ ಈಫೋನ್ ತಗಣ ಅ ಅಷ್ಟೆ
ಸೆಲ್ಫಿನೂ ಅಷ್ಟೇ ನಂದೇ ತರ್ಟಿ ಟೂ ಅದೇ ್ರೆಂಟ ಅಷ್ಟೆ ಏನು ಮಾಡಕ್ಕಲ್ಲ
ಏನಾಮ
ಹೇಳ್ಬೇಕು
ಳವಕ
ಈಗ ನಮ ಈಗ ಇವ್ರ ಜೊತೆ ಸೇರ್ತಾನಪ್ಪ
ಯಾರ
ಚಂದರು ಮನು ಮನು ಚಂದ್ರ
ಮ ಮನೋಜನ್ ಯಾರ್ು ಸೇರ್ತಾರ ಅದು ಸುದೀಪ್ ಓ್ ನೋಡ್ದು ನೋಡ ಮೊನ್ನೆ ನೋಡಿದೆ ನಾನು ಬಿಡು ಅವ್ನ್ ಇಷ್ಟ ನಾವ ಯಾಕೆ ಸುನೆ ಸು
ಅಷ್ಟೇ ಆರವಾರ ಕೈಯಿಂದ ಆರವರೆ ಮಾಡ್ತ ಹತರ ಅಷ್ಟೇ ಏನ ಮಾಡಕ್ಕಲ್ಲ
ಬಿಡು ಹೋಗನೆ ಮಾಡ್ತೀನಿ
ಸೆ